ಹಲೋ ಏನ ಮಾಡಕಹತ್ತೀಲೆ
ಏನಿಲ್ಲ ಮಧ್ಯಾಹ್ನ ಅಡುಗೆ ಮಾಡ್ಬೇಕಾಯ್ತಾ
ಏ ನೀವ್ ಮಾಡ ತಿದ್ದಿಯ
ಏ ಅವದಲ್ಲೇ ನಮ್ಮ ಅಮ್ಮ ಆಚೆ ಹೋಗೋರೆ ನಂದ ಮಕ್ಕಳ ಡ ಹ್ಞೂ ಅಕ್ಕ ಅಕ್ಕ ಇಡ್ಕೊಂಡೆ
ಹಾ ನೀಮ
ತರಕಾರಿ ಬಿಡ್ಸಂತ ಹೇಳವ್ರೇ
ಹ್ಮ್
ಕೂತಿ ಈರುಳ್ಳಿ ಹಚ್ತಾಯ ಇದೆ
ಎಲ್ಲಿ ನೀಲ್ಲೇ ಅಡುಗೆ ಮಾಡಕಕ್ ಬರ್ತ್ತ ಅನ್ಕೊಂಡ್ರೆ ಬರ್ತೆ ನಿಂಗ
ಬರ್ತದ ಅಷ್ಟೇನಿಲ್ಲ ಬರ್ತದ ಯಾರಾದ್ರೂ ನೋಡ್ಕೊಂಡು ಉಪ್ಪು ಖಾರ್ ಹಾಕಿದ್ರೆ ನಾನ ಏನ್ ಮ ಮಾಡ್ಕೊಂಡಂಬಡ್ತೀನಿ
ಹಂಗ ಅಲ್ಲ ಈಗ ಅದನು ಅದನ ಒಂದ ಕಲೆಗ್ ಅಡ್ಗೆ ಮಾಡೋದು
ಅದದೇ ಅಪ್ಪಾ ಉಪ್ಪು ಖಾರ್ ಹಾಕದ ಏನಾದ್ೂ ಗೊತ್ ಬಿಿಟ್ರೆ ಇನ್ನು ನಿಕ್ಕಿತ ಅಡಗೆ ಎಲ್ಲ ತುಂಬಾ ಸ ಇದು ಸುಲ್ಪ
ಹ ಮಳೆ ಇತ ನಿಮ್ ಕಡೆ ಇಲ್ಲಿ
ಹ ಇಲ್ಲ ಅಲ್ಲ ನಿಮ್ ಕಡೆ ಆ ಕಡೆ ಇಲ್ಲಪ್ಪ ಸಂಜೆ ಹೊತ್ತು ವೀಳತ್ತ ಅಪ್ಪ ಸಂಜೆ ಹೊತ್ತುಳೆ ಮಳೆ ಬೀಳತೆ ಈ ಕಡೆಲ್ಲ
ಮುಂಜಾನೆ ಹನಿ ಹನಿ ಉದುರ್ತಾ ಈಗ ಖಂಡ ಪಡಿ ಬಿಸಲು ಮತ್ತೆ ಕುದಿ
ಯ ಹೌದಪ್ಪಾ ಇಲ್ಲೂ ಬಿಸ್ ಈಗೂ ಇಲ್ಲೂ ಬಿಸ್ಲಿದೆ ಆಮೇ ಹೋಗಿದ ಬಟ್ಟ್ಯಾೆ
ಬಿಸಲ್ ಇರ್ಲಿ ಮಚ್ಚ ಆದ್ರೆ ಈಗ ಕುದಿಯ ಆಗುತ್ತಲ್ಲ ಬೇಕು
ಹಾ ಅೇ ಅೆ ಹೇಳ ಆ ಅಪ್ಪ ನಮ್ಗಂತ ಇಲ್ಲಿ ಬಿಸಲು ಇದೆ ತುಂಬಾ ಬಿಸ್ಲು ಇದೆ ಆಚೆ ಅಂತೂ ಇರೋಕೆ ಆಗಲ್ಲ ಆ ಮೇಲೆನ ಹೊಲ್ಟೋಗ್ಬಿಟ್ರೆ ಐದು ನಿಮಿಷದಿಂದ ಜಾಸ್ತಿ ಅಂತ ತಿರಕ್ಕಾಗಲ್ಲ ಕಾಲೆಲ್ಲ ಸುಟ್ಟೋಗ್ಬಿಡ್ತದೆ ನಾನ್ ನದಕ್ಕೆ ಮ ಮನೇಲ್ಲಿದ್ದೇ
ಹಾ ಹಾ ಹಾ ಹ
ಓಕೆ ಈಗ ಮುಂಚೆಲ ವಾಕಿಂಗ್ ಹೋಗ್ತಾ್ನಾ ಬೆಳಿಗ್ಗೆ ಈಗ ಇವಾಗ ಅದಕ್ಕೆ ರಾತ್ರಿ ರಾತ್ರಿ ಹೊತ್ ಹೋಗತೀನಪ್ಪ ರಾತ್ರಿ ರಾತ್ರಿ ತಂಪಾಗಿರ್ತದ ಗೊತ್ತಾ ತಏನ್ ಲ್ಲ ಆರಾಮಸ ತದ ಇವಾಗ ಹೋದ್ರೆ ಸ್ವಲ್ಪ ಫುಲ್ು ಇ ತೇರ್ತದೆ
ಅಪ್ಪಣೆೆಯಲ್ಲದೆ ಒಳಗೆ ಪ್ರವೇಶ ಇಲ್ಲ ್ಞಾನ ದೇಗಲವಿದು ಕೈ ಮುಗಿದು ಒಳಗೆ ಬಾ ಹ ನಮ್ಮ ಹೊಸತಿ ಮುಂದ ಗೊತ್ತಿದ್ದೇನನೆ ಅಪ್ಪನೇಳಗ ಪ್ರವೇಶ ಎಲ್ಲ ನಂತರ ಕಳ್ಳ ನಮಗ ಮೂರ್ ಸಲ ಬಂದು ಕಳ್ು ಮಾಡ ಕೊುೋಗಾ
ಅಯ ಹ ಹಾ ಮತ್ತೇನ್ ಹೇಳ್ತರ ನಿಮ್ದು ಇದ ಕಲ್ತನ ಆಯತಲ್ಲ ಸಿಕ್ಕಾಕೊಂಡ್ವ್ನು
ಅಯ್ಯೇ ಸಿಗಬಳ್ಳಿಲ್ಲ ಬರ ಈಗ ಅದೇ ಕಾಯ್ದ ಕಂಗಾವಲು ಕ್ಯಾಮರಾಗನ್ನ ಹಾಕಿವ ಅಷ್ಟೇ ಬಿಟ್ಟಾರ
ಹ ಕ್ಯಾಮ್ರಾಗಳ ವರ್ಕ್ ಆಗತ್ತ ನಿಮ್ದು
ಲ್ಲ ಅಲ್ಲಿ ಒಳಗೆ ಇದ ಅವೆಲ್ಲ ಕನೆಕ್ಷನ್ ಇದಕ್ಕೆ ಕೊಟ್ಟ ರೂ ಕೊನೆಗಾಯ ಅ ಅಲ್ಲೋದು ನೋಡ್ಬೋದು
ಹಾ ಇ ಭಯ ಆದ್ರೂ ಒಂದ ಆದ್ರೂ ಒಂದ್ ಭಯ ಇರ್ತದಲ್ಲ ಅವ ಕಳ್ಳ ಅಂತ ಮೊದ್ಲ
ಮೊದ್ಲೇ ಸಲ ಬಂದ ಮಗ ಆ ಕುಕ್ಕರ್ ಬಾಂಡ ಪಾತ್ರ ಎ ಹವಲ್ಲ ಅವೆಲ್ಲ ಒಯತಾನ ಎರನೇ ಸಲ ಬಂದ ಮಚ ಏನ್ ಮಾಡ್ಬಿಟ್ಟಾನ ಅದು ಫೋನ್ಯ್ದನ್ ಮೂರ್ ಫೋನ್ ಒಂದ್ ಬ್ಯಾಗ್ ಆ ಬ್ಯಾಗಲ್ಲಿ ಹತ್ ಸಾವಿರ ದುಡ್ಡ ಇದೆ ಓನು ಹೊಸದಿಪ್ ಪತ್ತು ಸಾಯರ
ಓಹೋ
ಹೊಯ್್ದಾನೆ ಅವ್ ಮರ್ ದಿವ್ಸ ಅದೇ ಕಂಪ್ಲೇಂಟ್ ಅದು ಕೊಡಕಕ್ೋದ್ರ ಮತ್ತೆಯ ಅದ್ ನಿನ್ ತಪ್ಪು ನೀ ಕರೆಕ್ಟ್ ಆಗ ನೋಡ್ಕೋಬೇಕಕ್ ಹಂಗ ಹಂಗ ಅಂದವಾಡಣ
ಹ
ಯೋಚನೆ ಮಾಡ್ಲಿ ಅವನು ರಾತ್ರಿ ಎರಡಕ್ ಅದು ಅಂದ್ರ ಒಂದುವರೆಗೆ ಅದು ೋನು ಇದ ಉಪಯೋಗಿಸಿ ಅತ್ತೆ ಸೈಡ್ಗಿಟ್ಟ ಮಕ್ಕಣಾನ
ಹಾ
ಹ ಇನ್ನೇ ಎಷ್ಟ ಹತ್್ ಕಾಯ್ಬೇಕ ಫೋನ್ಗೆ
ಅದೇ ಹೇಳಪ್ಪಾ ಅದ ಅವ್ನ್ ಹಾ
ಹೇಳ್ ಹೇಳ್
ಅದ್ ಅವನ್ ಕೈ ಅವಂದ ಇದು ಅವ್ನ್ ನೋಡ್ಕೊಬೇಕ ಪಿ ಯ ವಾಡನ್ ನೋಡ್ಕೊಬೇಕ ಅಷ್ಟ ಕಲ್ತನ ಆಗ್ರ್ ನಮ್ಗೆ ಏನ ಪಾಪ ಅಲ್ ಬರೋದ್ ನಾವು
ಅಲ್ಲ ಇನ್ನೊಂದೇನ್ ಗೊತ್ತಾ ಅಲ್ಲ ಆವಾ ಆಳೋ ಹಂಗ ಇದ್ ನಾಳೆ ಮೊದ್ಲು ಒಂದ್ಸಲ ಆದಾಗ ಅವಾಗ ಕುಕ್ಕರ್ ಬಾಂಡಿ ಹೋಗ್ಯವಂದನಲ ಅವು ಎಲ್ಲ ಇದ್ರುನುವೆ ಎಲ್ಲಿವ ಅ ನಮ್ ಹೊಸತ್ತಿದ್ದು ಅವಾಗ ಕಣ್ಣ ಹಿಡ್ಬೇಕ ಇಲ್ಲ
ಹ್ಮ ಹೌದ್ಲಾ
ಹ್ಮ ಎರಡನೇ ಸಲ ಹೋದಾಗನು ಏನ್ ಅನ್ಲಿಲ್ಲ ಈಗ ಮೂರನೇ ಸ ಲ್ಲ ಸ್ವಲ್ಪ ದೊಡ್ಡದೈತದ ವಿಷಯ ಅವನಿಗೆ ಕಳ್ಳ ಗೊತ್ತ ತ್ತಗದ ಮೂರುವರೆಯಿಂದ ನಾಲ್ಕು ತನಕ ಯಾರು ಹೆಚ್ಚರಲ್ಲ ಏನಿಲ್ಲತ್ತ ಆ ಸಮಯದಲ್ಲಿ ಬಂದು ಬಂದು ಪ್ರಧಾನ ಮಾಡವನೆ ಈಗ ಎಲ್ಲರೂ ಮೆಳಗೆ ಮೇಲೆ ಮುಖತ್ ನಾಲಿಗೆ ಮೇಲೆ ಎದುಕ ಹತ್ತುದ ಅಂದ ಇನ ಮ್ಯಾವ್ ಮೇ ಬರ್ ಯಾಕಂದ್ರ ರುಚಿ ಸಿಕ್ಕದ.
ಹ ಹೌದ್ಲೆ
ಬಂದ ಆಯತ ಕಪಟ್ಟಾರ ಅದು ನ ಕೆಲ್ಸದವ್ನ್ ಕೆಲ್ಸ ಮಾಡ್ತಲ್ಲ ಅದೇದ ಅವ್ನ್ ಹೋಗ್ಯದ ಅದ್ಕ ಅಲ್ಲಿ ಮಕೊಂಡಿದ್ರು ಮೂರು ಜನ ಇಬ್ರುಡುಗೃ ಒಬ್ ಕೆಲ್ಸದವ ಅವನ್ ತಾತ ಸ್ವಲ್ಪ ವಯಸ್ಸ ಆಗ್ಯದ ವಯಸ್ಸಾಗ್ಯದ ಅಂದ್ರಷ್ಟ ಮನುಷ್ಯ ಗಟ್ಟಿಅದಾನವ
ಏನ ತಾತ ಅಂತ ಹೇಳ್ದಲ್ಲ
ಹ್ಮ ಬಂದ ಇನ್ ಕೈ ಯಾಕ್ಯನ ಸಕ್ಕತ್ ಹ ಇಡ್ದಾನ ಅವ ತಾತ ಯಕ ಮೊದ್ಲೆ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದ
ಹ್ಮ ಹಾ
ಅದು ಅಂದ್ರೆ ಹೆಂಗ ಅಂದ್ರೆ ಇದು ಒಂದ ಫ್ಲೋರ್ ಮೇಲೆ ಬರ್ಬೇಕು ನೀವು ಅಂದ್ರೆ ಒಳಗ್ ಬರ್ಬೇಕಂದ್ರ ಹಾಸ್ಟೆಲ್ ಒಳಗೆ ನಾವ್ ಎಲ್ಲರು ಅದೇ ಮಾಡ್ತಿದ್ ಹಾಸ್ಟೆಲ್ ಹುಡ್ಗರು ಲೇಟ್ ಆಯ್ತಾ ಹನ್ನೆರಡು ವ ಒಂದು ಬಂದ್ರ ಗೇಟ್ ಓಪನ್ ಇಲ್ಲ ಹಂಗೆ ಜಿಗಿದ್ ಬರ್ತಿದ್ದೆ
ಎಗರು ಹ ಹಾ
ಅವ ಆಮೇಲೆ ಈಗ ಏನಾಯಯ್ತ ಇವ ಬೆನ್ ಹತ್ ಬಿಟ್ಟ ಹುಡುಗ ಅವ್ನು ಜಿಗದ್ೇಶ ಉಂಟ ಅವನು ಜಿಗದಗೆ್ ಉಂಟ ಇಲ್ಲ ಮೆ ಅಂತ ಕತ್ನ್ಯಗ
ವಾಹ
ಹಾ
ಅದೆೇಪ್ಪ ಹಾ
ಹೌದು ಬಿದ್ದೆ ಸೌಂಡಿಗೆ ಎಲ್ಲರೂ ನಮ್ಮ ನಮ್ ಕಣದವ್ರು ಎದ್ದೋಗ ಮ್ಯಾಲ ಹೋದ
ಹ್ಮ್
ಅವ ನೋಡ್ಲಿ ಅವ ಮಗ ಇಟ್ಟ ಗಿಡ್ಕ್ದನು ಒಂದು ಧೈರ್ಯ ಮೆಚ್ಚಬೇಕು ಬೆನ್ನತ್ತೇನ ಆಮೇಲೆ ಸ್ವಲ್ಪ ಮುಂದೊಂಡ್ ಮೂರ್ ದಾರಿ ಬರ್ತಾವವು ಯಾವ ದಾರಿ ಓದ್ೋದು ಗೊತ್ತಾಲ್ ಬಿಟ್ಟ
ವ
ಹಾ ಅಲ್ಲಿ ಏನಾಯ್ತು ಗೊತ್ತಾ ನಮ್ಮ ವಿದ್ಯಾಲಯದು ಒಬ್ಬ ಹುಡುಗ
ಹಾ
ನಮಾಜ್ ಮುಗಸುಂಬ್ ಬರ್ತಿದ ಆ ಸಮಯದಲ್ಲಿ ನಮಾಜ್ಗೆ ಅಂದ್ರ
ಅಷ್ಟ್ ಅಷ್ಟ ರಾತ್ರಿ ಅಲ್ಲಿ ಯಾರ ನಮ್ಮ ಮಜ್ಜಕ್ಕೆ ಹೋಗ್ತಾರ
ಇಲ್ಲ ಇಲ್ಲ ಅದು ರಂಜಾನ್ ಹೊತ್ತು ಅವರು ಬೆಳಿಗ್ ಎಷ್ಟ ಬೆಳಿಗ್ಗೆ ಎಷ್ಟ ಊಟ ಮಾಡ್ತಾ ಇದ್ದೀರಾ
ಹಾ ಅದೇ ಗೊತ್ತಾಯ್ತ ಅಲ್ಲ ಇಫ್ತಾರ್ ಇಫ್ತಾರ್ ಎತ್ತ ಹ
ಈ ಅದು ಅ ಪಿ ಜಿಲಿ ಊಟ ಕೊಡ್ತದಲ್ಲ ಅವ್ರಿಗೆ ಅವ್ರಿಗೆ ಎಷ್ಟು ಕೊಡ್ತದ ಒಂದು ಪಿ ಜಿ ಅವ್ರಗ ಅಷ್ಟೇ ಊಟ ಇರ್ಲಿ ನಮ್ಮ ಬಂಧವರು ಇದ್ದಂಗತ್ತ ಅನ್ ಕೆೇಶ ಕೊಡ್ತಿದ್ರ ಅವನ ಅದೇ ಸಮಯಕ್ಕೆ ಊಟ ಮುಗಿಸಿಕೊಂಡು ಬಂದಾನ ನಾವು ಮ್ಯಾಲೆ ನಿಂತಿದಲ್ಲ ಮೆಲ್ಗೆ ಮೇಲೆ ಅಲ್ಲಿಂದ ನೋಡ್ತಾ ಇದ್ವಿ ಎಲ್ಲ ಅವನಏ ಯಾಕಂದ್ರ ಬಿದ್ದ ಹಂದ್ನಲ್ಲ ಕಳ್ಳ ಹ ಅದೇ ಅಂದಿದ್ದ ಕಳಂತ ನೋಡ ಹ್ಮ್ ಹ ಅವನ ಆಮೇಲೆ ಪಾಪಲ್ಲಿ ಅವ ವೈನ್ ಕೇಶ ನಮ್ಮ ತಾತ ಅವರು ಬತರ
ಗೊತ್ತಾಯ್ತಾಡ ಅವನ ಅವನ
ಆರಕ್ಷಕ ಅದು ಕರ್ಸಿದ್ವಿ ಕರ್ಕೊಂಡ್ ಹೋದ್ರರು ಅವ್ರರಿಗೆ ಇ ಅವರಿಗೆ ಸುಮ್ನೆ ರೊಕ್ಕ ಎಲ್ಲ ಅವರು ಇದು ಕೆಲಸ ಮಾಡೋರ ಹತ್ರ ನಮ ಇವ್ರ ಹತ್ರ ಒಂದೊಂದ್ ಸ ತೋಂಗೋಡರ ಪಾಪ ಆ ಉಡ್ಗ ಹತ್ರ ಎಷ್ಟೊ ಒಂದ ಐದು ಸಾವಿರ ತಗೊಂಡ್ರರೆ ಬಿಜ ಓನರ್ ಹತ್ರ ಐದ್ ಸಾವಿರ ತಗೊಂಡಾರೆ
ಹಪ್ಪಾ ಅದಕ್ಕೆ ಕಾಶಿ ನೀನನು ಏನಾದ್ರು ಇದಿರ್ತದ ಬೆಳೆ ಇರೋದಾ ಟೀಚರ್ ಇಟ್ಕೊನಾಕ್ ಹೋಗಬಾರದು ಅಲ್ಲ ಬೇರೆಕಡೆ ಇಪ್ರೂ ಮಾಡಷ್ಟೇ ಕೈ ಕೊಟ್ಬಿಡು
ನನಗೆನೊ ಸಾಮೇಲಿ ಎಲ್ಲ ಹುಡುಗರು ಗೊತ್ತೈತಲ್ಲ ಅವ್ ಅಲ್ಲ ನಾವು ಸುನೆ ಹೇಳಡ್ ಕೇಶ ಕೊಟ್ಟ್ಟವಿ ಹೆಂಗ ಹಿಂಗತ್ತ
ಈಗ ಏನಕ್ ಕಲ್ದ್ ಬಿಟ್ರೆ ಪಿ ಜಿ ಅವ್ರು ಅದ ಏನ್ ಮಾಡಕ ಏನಕ್ ಕೊಡಲ್ಲ ಅವ್ರ ಪಟ್ ಅವರು ಕಾಗಲ್ಲಂತ ಬಿಟ್ಬಿಡ್ತಾರ ಅಷ್ಟೇ
ಏ ನಾವೆಲ್ಲಾ ಇದ್ ಇಡ್ಕೊಂಡಿರ್ತೇನ್ ಬಿಡು ಅಂದ್ರ ನಮ್ದ ಇನ್ನೊಂದು ನಮ್ ಹುಡುಗ ಅವವಾಗಿಂದ ಅದು ಮೊದ್ಲಿಂದಾನ ನೋಡ್ತವಲ್ಲಾ ಮದ್ಲೆೇ ಎಲ್ಲಾ ಜನಗ ಪ್ರಮೀ ಇದು ಇದು ಏನು
ಏನ ಅದೆಲ್ಲಾ ಬೀಗ ಹಾ
ಲಾಪ್ಟಾಪ್ಸ್ ಅಲ್ಲಿಂದ್ರ ಒಬ್ಬ ಅಂದ್ರೆ ಚಛಿ ಗಿ ಅದೆಲ್ಲ ಜಾಗ ನಾವ ಎಲ್ಲಾ ಮಾಡ್ಕೊಂಡ್ ಇಟ್ಕೊಂಡಿದ್ವಿ ಅದಕ್ಕೆೇನ್ ಮಾಡ್ತಿದ್ ಹ ಏನ್ಂತಾರಧೂ ಒಬ್ಬ ಹಾಕೊಂಡು ಹೋದ್ರೆ ಇನ್ನೊಬ್ ಇತ್ಕೊಳೊಧ್ ಈ ತರ ಮಾಡ್ತಿದ್ಯಾ
ಹಾ ಹಾ
ಹಾ ವಾಪಾಸ್ ಅದ ಮನೆಗ್ ಮತ್ತತ್ ತರ್ಸಿವಿ ಎಂಟ ಎಲ್ಲರೂ ಹತ್ರ ನೂ ಒಂದೊಂದು ಇರ್ಲತ್ತ
ಹಾ
ಹ್ಮ್ ಅದ್ಕ ನಮ್ದ ಏ ಅಷ್ಟ ಇದು ಅಂದ್ರೆ ಸ್ವಲ್ಪ್ ಜಾಸ್ತಿ ಐತ್ತು ಬಿಡ
ಈಗ ಎಷ್ಟ್ ಜನ ಇರ್ತಾರೆ ನಿಮ್ ಇದಲ್ಲಿ ಒಂದ್ ರೂಮ್ ಅಲ್ಲ
ಹತ್ತು ಜನ
ಹತ್ತು ಜನ ಒಂದು ರೂಮ್ ಅಲ್ಲ ಅಂದ್ರೆ ಹತ್ತು ಪಟ್ಟ ಈಗ
ಹಾ ನಮ್ಮ ಕೋಣೆ ಎಷ್ಟೇ ಆಯಿತ್ ಗೊತ್ತ ನಾವಮ್ಮ ಇದು ಇದು ತರಗತಿ ಅಲ್ಲ
ಹಾ
ಇದ್ರ ಅರ್ಧ
ಓಹದೊಡ್ತಾ ದೊಡ್ಡಗ್ ಇರು ಬಂದ್ರೆ
ದೊಡ್ಡಾಗ ಲೇ
ಸ್ವಲ್ಪ ಓಕೆ ಇರಬಹುದು ಇರಬಹುದಾ ಅಂತ ಹೇಳಿದೆ ಆದ್ರ ಹತ್ತು ಜನ ಇರೋ ಸ್ವಲ್ಪ ಜಾಸ್ತಿ ಹತ್ತು ಜನ ಇರೋ ಕಷ್ಟನಾ
ಅಂದ್ರೆ ಬೆಡ್ ಒಂದ ಮೇಲೆ ಒಂದ್ ಗೊತ್ತಲ್ಲ ಡಬಲ್ ಹಾ ಏನಿಲ್ಲ ಅಲ್ಲಿ ನನಗೆ ಮಲಗಿ ಜಾಗ ಇದ್ರ ಸಾಕ ಅಭ್ಯಾಸ ಮಾಡಕ್ತದು ಮೆಸ್ಸಿಗ ಹೋಗಿ ಮಾಡ್ತೀನಿ
ಹಾ
ಇಲ್ಲ ಅಂದ್ರೆ ಊಟಕ್ಕೆ ಅಷ್ಟೆ ಮೆಸಗಿ ಇರ್ಕಂದ್ರ ಎಲ್ಲಾ ವಿದ್ಯಾಲಯದನಾಗ ಇರ್ತೇನಲ್ಲಾ
ಹಾ ಅದೇ ರೇಪ್ಪಾ ನಾ ಎಲ್ಲ ಹೋಗ್ತೇನೆ ನೀನು ಮಲ್ಗಕ್ಷ್ಟೇ ಇರೋದ ಅಷ್ಟೇ ಏನಲ್ಲಾ ಎಲ್ಲೇ ಇರ್ತೀಯ
ಹ್ಮ್
ನನ್ ನಾ.... ಅಲ್ಲ ಅಪ್ಪ ಅದಕ್ಕೆ ನಾನು ಈಗ ಅಷ್ಟೇ ನಾನು ಓಡ್ ನಂಗು ಪಿ ಆಕ್ ಬರ್ತೀನಿ ಅಂತ ಹೇಳಿದ್ರು ಬರೋಕ್ಕಾಗಲ್ಲ ಅಂತ ಹೇಳಿದ್ಕಾ ಏನಿಕಾ ಅಂತಲ್ಲ
ಹ್ಮ್
ಅದಿಕ್ಕೆ ನಾನೇ ಅಪ್ ಅಂಡ್ ಡೌನ್ ಮಾಡ್ತೀನಿ ಏನ್ ಹಂಗೇನ್ ಆಗಲ್ಲ ಕೆಳದ ಅದಕ್ಕೆ ಇಲ್ಲಾಂದ್ರೆ ಒಂದ್ ಲಕ್ಷ ಅದಕ್ಕೆ ಕೊಡ್ಬೇಕಂತ ಇರ್ತ ಇದ್ರೆ ಕಷೆ ಅದಪ್ಪಾ
ಈ ಎರಡ್ ಲಕ್ಷ ಮಾಡೋ ಗೊತ್ತಲ್ಲ
ಹಾ...
ಎ ಸಿ ರೂಮ್ ಇದೆ
ಹ
ಎರಡು ಲಕ್ಷತ್ ಮಾಡ್ಬಿಟ್ಟ್ರ ಯಾರ್ ಒಪ್ಪಲ್ಲ
ಇಲ್ಲಾಂದ್ರೆ ಅಲ್ಲಿ ಗೌಡ್ರ ಪಿಜಿ ಅಂತ ಇದೆ ನಮ್ಮ ಗೌಡ್ರುಗ
ಹ್ಮ ಗೊತ್ತೈತ ಅದ್ಕ ಗೌಡ್ರು ಅಂತ ಹೇಳುದ ಹಾ ಇಲ್ಲ ನನ್ಗೆ ಗೊತ್ತಿಲ್ಲ ಆದ್ರೆ ನೀ ಹೇಳಿದ್ರೆ ಗೊತ್ತಾಯಿತು.
ನಮ್ಮ ತಂಗಿ ನಮ್ಮ ಅಪ್ಪ ನಮ್ಮಅಮ್ಮ ತಂಗಿ ಮಗಳು ಬೇರೆ ಎಲ್ಲಾ ಭೇಟಿ ಇದೆಲ್ಲ
ಬಾಳ ದೊಡ್ಡ ದೂರದ ರಿಲೇಶಷನ್ ಐತತ್ತು ಮುಂದೆೇಳ ಹ
ಹ ಅವ್ರದುು ಅಲ್ಲಿೇ ಇದಾರೆ ಅವರು ಗೌಡ್ರು ಅಷ್ಟ ಇದಲ್ಲಿ ಇರೋದ ಎಷ್ಟ ಐದು ಸಾವಿರನ ಎಷ್ಟುೇಳ್ತಪ್ಪ ಗೊತ್ತಿಲ್ಲ ಕಮ್ಮಿನೇ ಇದೆ ಅಂತಂದ್ರೆ ಈಗ ನಿನ್ನ ಹೆಂಗಿದೆಯ ಸರ್ ಸರ್ಕಾರಿ ಪಿ ಜಿ ಲೇನಗೆ ಯ ಆ ತರವೇ ಅಣ ಸರ್ಕಾರಿ ಇದರ ಗೌಡ್ರಗಷ್ಟ ಅದು ಚ ಅದು ಚೆನ್ನಾಗಿದೆ ಅಂತಪ್ಪಾ
ಹ್ಮ್
ನಾನು ಹಂಗ ಹೇತದೆ ಇಲ್ಲ ನೋಡ್ ಕೊಡೋಣ ಅಂತ
ಇಲ್ಲ ಬಿಡ ಮಚ್ ಪಂಡೌನ್ ಮುಗೀತಲ್ಲ ಎರಡು ಎರಡ್ ವರ್ಷ ಇ ಎರಡು ವರ್ಷ
ಅಷ್ಟ ಇ ಎರಡನೇ ವರ್ಷ ಆಗೋಗ ಬರೋದ ಮೂರನೇ ವರ್ಷ ನಾಲ್ಕನೇ ವರ್ಷ ನಾವು ನಾಲ್ಕನೇ ವರ್ಷ ನಾವು ಇದಕ್ಕೆ ಬರೋಲ್ಲ ನಾವ ಏೋ ಕೆಲ್ಸಗಳು ನಡ್ಕೊತಾ ಇರ್ಬೇಕ ಅಕ್ಕೆ ಕಾ
ಈ ಮತ್ತೆ ಬರ್ತ ಬಿಡ ಹೆಂಗಿದ್ರ ಮುಗ ತಲೆ ಇನ್ನೊಂದು ಮನೆ ಊಟ ಚೆನ್ನಾಗಾಗಿದೆ ಮತ್ತೆ ಎಲ್ಲ ಬಂದಿ ಅದಕ್ ಸಾಯ್ತಾರ ಹ್ಮ್ ಸ್ವಲ್ಪ ಕಷ್ಟ ಬಿೀಳ್ಬೇಕಾಗತ್ ಬಿಡು ನಿಮ್ಗ ಅದ್ರಲ್ಲಿ ದ ದಿನ ಎರಡ್ ಗಂಟೆ ವ್ಯರ್ಥಾನೇ ನಿಮ್ದ ಅದ್ ಹಂಗ್ ನೋಡಿದ್ರೆ
ಅದಲ್ಲೇ್ಮ
ಮತ್ತೆ ತನೆಲ್ಲ ಸೊಪ್ತಡೆ ಜಸ್ತೇನತ್ತ